ನಮಸ್ತೆ
ಏನು ಮಾಡುತ್ತಿದ್ದೀಯಾ ಚೆನ್ನಾಗಿದ್ದಯ
ಹಾ ಚೆನ್ನಾಗಿದ್ದೀರಿ ನೀವು ಚೆನ್ನಾಗಿದ್ದೀರಾ
ಹಾ ಚೆನ್ನಾಗಿದ್ದೇಿ ಬೆಳಗ್ಗೆ ಮಧ್ಯಾಹ್ನ ಊಟ ಎಲ್ಲ ಆಐ್ತೆ ನಮ್ಮದು
ಏನು ಮಾಡುತ್ತಿದ್ದೀರಾ
ನಾನು ಈಗ ಪರೀಕ್ಷೆ ಬರೆದಿದ್ದು ಮನೆಗೆ ಬಂದೆ ಚಹಾ ಮಾಡ ಕೆಜನು
ಹಾ ನಾನು ಮೂಲೆ ಮನೆಯಲ್ಲಿ ಸೊಪ್ಪಿ ಸೊಪ್ಪಿನ ಸಾರಿಗೆ ರುಬ್ಬಿಕೊಳ್ಳೋಣ ಅಂತ ಮೂಲೆ ಮನೆಯಲ್ಲಿದ್ದೇನೆ ಹ್ಮ್
ನಿಮ್ಮ ಮಕ್ಕಳು ಏನು ಮಾಡುತ್ತಿದ್ದಾರೆ ಗೆಳತಿ
ಆಟ ಆಡಲು ಹೋಗಿದ್ದಾರೆ
ಹ್ಮ್ ಶಾಲೆಗೆ ಹೋಗಿದ್ದಾರಾ ಇವತ್ತು
ಹಾ ಹೋಗಿ ಬಂದರು
ಹ್ಮ್ ಇನ್ನೇನು ಗೆಳತಿ
ಹೇಳಬೇಕು ನೀವು ಪರೀಕ್ಷೆ ಚೆನ್ನಾಗಿ ಬರದಿರಾ
ಹಾ ಚೆನ್ನಾಗಿ ಬರೆದೆ
ಹ್ಮ್ ಎಲ್ಲಾ ಕೆಲಸವೂ ಮುಗಿಯತೆೆ ಮನೆಯಲ್ಲಿ
ಈಗಾರೇ ಬಂದು ಮನೆ ಕಸ ಗುಡಿಸಿ
ಹ್ಮ್
ಚಹಾ ಮಾಡುತ್ತಿದ್ದೇನೆ.
ಹ್ಮ್ ಹ್ಮ್
ಹ್ಮ
ಇನ್ನೇನು ಸಮಾಚಾರ ಮನೆಯಲ್ಲಿ ಅಮ್ಮ ಎಲ್ಲಾ ಆರಾಮಾಗಿ ಇದ್ದಾರಾ.
ಹಾ ಹೆಲ್ಲರೂ ಹಾರಾಮಾಗಿದ್ದಾರೆ.
ಹ್ಮ್
ನೀನು ಗೆಳ್ತಿ
ಏನಬೇಕ.
ಹ್ಮ ನಮ್ಮದೇನೂ ಇಲ್ಲ ಗೆಳತಿ ನೀವು ಹೇಳಬೇಕು.
ಹ್ಮ್ ಒಂದು
ಗೆಳತಿ
ಹಾ ಹೇಳು ಗೆಳತಿ.
ಇನ್ನೇನು.
ಏನಿಲ್ಲ ಬೆಳಗ್ಗೆನಿಂದ ಏನೇನು ಮಾಡುತ್ತಿದ್ದ ಏನ್ ಮಾಡಿದ್ದೀರಾ ಅಡುಗೆ.
ಅಡುಗೆ ಬೆಳಗ್ಗೆ ಗೆ ಎದ್ದು ಹಟ್ಟಿಗೆ ನೀರ್ ಹಾಕಿ ರಂಗೋಲಿ ಹಾಕಿ. ಆಮೇಲೆ ಕೈ ಕಾಲು ಮಕ್ಕ ತೊಳೆದು ಅಡ್ಗೆ ಮನೆಗೆ ಬಂದೆ ಪೂರಿಗೆ ಕಲಸಿದ್ದೆ ಆಮೇಲೆ ತರಕಾರಿ ಸಾಂಬಾರ್ ಮಾಡ ದೇ ಮಗುವಿನ ಮಗುವಿಗೆ ರೆಡಿ ಮಾಡದೆ. ಹಾ ಹಾ ತಯಾರಿ ಮಾಡಿದ್ದೆ. ನಂತರ ತಯಾರಿ ಮಾಡಿ ವಾಹನಕ್ಕೆ ಬಿಡಲು ಹೋಗಿದ್ದೆ.
ಶಾಲೆಯ ವಾಹನಕ್ಕೆ.
ಹಾ ಹೋಗಿ ಬಿಟ್ಟು ಬಿಟ್ಟು ಬಂದು ನಂತರ ಮನೆ ಹೂವಕ ಪೂಜೆಗೆ ಎಲ್ಲಾ ತಯಾರಿ ಮಾಡಿಕೊಂಡೆ.
ಪೂಜೆ ಮಾಡಿದ್ದೀರಾ ಇಂದು.
ಹಾ ಮಾಡಿದ್ದೆ.
ನಮ್ಮ ಮನೆಯಲ್ಲಿ ಮಾಡದಿಲ್ಲ ಇವತಿಂದ ಇನ್ನು ಶನಿವಾರ ಮಾಡುವ ದ
ಹ್ಮ ಪೂಜೆ ಮಾಡಿ ನಂತರ ಆ ಹಸುವಿಗೆ ಹುಲ್ಲ ಹಾಕಿ ನೀರಿಟ್ಟು
ಹಸುವನ್ನು ನೋಡಿ ಒಂದು ಹಸು ಇದೆ.
ಹ್ಮ
ಹ್ಮ್
ಇ ಏನಂದಿರತ್ತ ನಮ್ಮ ಮನೆಯಲ್ಲಿ ಒಂದು ಇದೇ ಹಸು ಅದು ಇನ್ನ ಏಳು ತಿಂಗಳು ಆಗಿದೆ. ಅದನ್ನು ಇನ್ನ ಮಾರಿ ಬಿಡುತ್ತೇವೆ.
ಇಟ್ಟಿಕೊಳ್ಳುವುದಿಲ್ಲವೇ.
ಮನೆಯಲ್ಲಿ ನೋಡೋರು ಯಾರು ಇಲ್ಲ ಅದಕ್ಕಾಗಿಟ್ಟುದಿದ್ಯಾ.
ಹೂ ಹೂ.
ಫಲವಿದೆಯೇ.
ಪಲವಾಗಿದೆ.
ಹ್ಮ
ಹ
ಇನ್ನೇಏನಾಗಳತ್ತ
ಏನು ಇಲ್ಲ ಕಡೆದ.
ಹ್ಮ್ ಅಮ್ಮ ಬಂದಾರೆ.
ಅಮ್ಮ ಇನ್ನುೂ ಬಂದ ಬಂದಿಲ್ಲ ಅವರು ಬರೋದು ತಡವಾಗುತ್ತದ.
ಹ್ಮ್ ನಿಮ್ಮ ಅಪ್ಪನಿಗೆ ಎಷ್ಟು ಜನ ಅಣ್ಣಂದಿರು ತಂಗೀರು
ಅವರ ಮೊದಲೇ ಅವರು ಅವರಿಗೆ ತಂಗಿ ಒಬ್ಬರು ಇತಾರೆ ತಮ್ಮ ಒಬ್ಬರು ಇ
ಅಲ್ಲಿ ಎಲ್ಲಿ ವಾಸ ಮಾಡುತ್ತಾರೆ.
ಅವರು ಒಬ್ಬರು ನಮ್ಮ ಊರಿನಿಂದ ಒಂದು ಇಪ್ಪತ್ತು. ಕಿಲೋಮೀಟರ್ ದೂರ ವಾಸ ಮಾಡುತ್ತಿದ್ದಾರೆ. ತಮ್ಮವರು ತಂಗಿಯವರು ತುಂಬಾ ದೂರದಲ್ಲಿದ್ದಾರೆ.
ತುಂಬಾ ದೂರ ಅಂದ್ರೆ ಊರಿನ ಹೆಸರು.
ಊರಿನ ಹೆಸರು ಮಾಲೂರ್ ಕಡೆ.
ಹೂ
ಇನ್ನೇನು ಗೆಳತಿ.
ಹ್ಮ್ ಏನು ಇಲ್ಲ ಹೇಳತಿ ಹೇಳಬೇಕು ಎಲ್ಲಾ ನಿಮ್ಮ ಅಕ್ಕ ಕರೆ ಮಾಡಿದ್ದಾರೆ
ಇಂದು ಮಾಡಲಿಲ್ಲ ಅವರಿಗೆ ನಾನು ನನಗೆ ಪರೀಕ್ಷೆ ಉಂಟು. ಆದ್ದರಿಂದ ನಾನು ಅವರಿಗೆ ಒಂದು ಕರೆಯನ್ನು ಮಾಡಲಿಲ್ಲ.
ಹ್ಮ
ಹ ಮತ್ತೆ ನಿಮ್ಮ ನಂತ ನಿಮ್ಮ ಜೊತೆ ಮಾತಾಡಿದ ನಂತರ ಅವರಿಗೂ ಕರೆಯನ್ನು ಮಾಡಬೇಕು. ಹೂ
ಹ್ಮ್
ಹ್ಮ
ಅಡುಗೆ ತಯಾರಿ ಅಮ್ಮ ಬಂದು ಮಾಡುತ್ತಾರ ನೀವೇ ಮಾಡುತ್ತೀರಿ
ಅಮ್ಮಟೋ ಬೇಕು ಅಮ್ಮ ಜೊತೆಗೆ ಅಮ್ಮಗೆ ಸಹಾಯ ಮಾಡುತ್ತೇನೆ
ಹಾ ಹಾ
ಹ್ಮ ಹ
ಇನ್ನು ಎಷ್ಟು ಪರೀಕ್ಷೆ ಇದೆ ನಿಮ್ಮದು ಹ್ಮ್ ಯಾವ ಯಾವದು
ಹ ಕಾಯ್ದು. ಇತಿಹಾಸ ರಾಜ್ಯಶಾಸ್ತ್ರ
ಹ್ಮ
ಅರ್ಥಶಾಸ್ತ್ರ
ಹ್ಮ್ ಇವತ್ತಿನ ಪೇಪರ್ ಈಸಿ ಇತ್ತವೆ ಸುಲಭವಿ ಇತ್ತವೆ.
ವಾಗಿತ್ತು.
ಹ್ಮ
ಇವತ್ತ ಹ್ಮ ನಲವತ್ತು ಅಂಕಗಳಿಗೆ ಇದ್ದಿದ್ದು ಪರೀಕ್ಷೆ ಆದ್ದರಿಂದ ಬೇ ಬಂದೆ ಇವತ್ತು ಮನೆಗೆ
ಹ್ಮ
ಈನ್ನ ಅಂದಿದ್ದಾರೇನಾ ನಮ್ಮದೇನು ಇಲ್ಲ ನೀವ ಹೇಳಬೇಕು ಗೆಳತಿ
ಆ ಕಡೆ ಮೋಡ ಮುಚ್ಚಿಕೊಂಡಿಯೇ
ಮೋಡ ಮುಚ್ಚಿಕೊಂಡು ಏನಿಲ್ಲ ಸಂಂಪಾದ ಗಾಳಿ ಬೀಸುತ್ತಿದೆ
ಹ್ಮ್ ಬಿಸಿಲು ಬಂದತೆೆ ಬೆಳಗ್ಗೆ
ಬೆಳಗ್ಗೆ ಬಿಸಿಲು ಬಂದಿತ್ತು ಮಧ್ಯಾಹ್ನ ವೇಳೆ ಮೋಡ ಕಣಪಾಗಿ ಗಾಳಿ ಬೀಸುತ್ತ ಇ ನಿಮ್ಮ ಕಡೆ
ನಮ್ಮ ಕಡೆ ಏನ ಬೆಳಗ್ಗೆ ಬಂದಿತ್ತು ಈಗ ಮೋಣ ಮುಚ್ಚಿಕೊಂಡಿದೆ ಕವೆತುಕೊಂಡಿದೆ
ಇನ್ನೇನು ಗೆಳತಿ
ಹೇಳಬೇಕು
ನಿಮ್ಮ ಹತ್ತೆ ಮಾವ ಎಲ್ಲ ಏನು ಮಾಡುತ್ತಿದ್ದಾರೆ
ತೋಟಕ್ಕೆ ಹೋಗಿದ್ದಾರೆ
ಹ್ಮ ನಿಮ್ಮ ಯಜಮಾನರು
ಅವರುೂ ಹೋಗಿದ್ದಾರೆ
ಹ್ಮ ಹೂವು ಕಳೋದಕ್ಕೆ ಹೋಗಿದ್ದಾರ
ಹಾ ಹೌದುದು
ಹ ಇನ್ನೇನು ಗೆಳತಿ
ಹೇಳಬೇಕು
ಎಲ್ಲ ಕೆಲಸ ಮುಗಿಯತೆ ನಿನ್ನದು
ಹಾ ಎಲ್ಲಾ ಮುಗಿಯಿತು ಕುಲ್ ಕುಳಿತುಕೊಂಡಿದ್ದೇನೆ
ಹ್ಮ್ ನೀವು ಹೋಗಲಿಲ್ಲವೇ ತೋಟಕ್ಕೆ ಇಂದು
ಹಾ ಹೋಗಲಿಲ್ಲ ನಾನು ಹೋಗುವುದಿಲ್ಲ ಎಮರ್ಜೆನ್ಸಿ
ಆ ಸಹಾಯ ಬೇಕಾದಲ್ಲಿ ಹೋಗುತ್ತೀರಾ
ಹೂವು ಕಡಿಮೆ ಸಿಗುತ್ತದೆ ಅದಕ್ಕಾಗಿ ಹೋಗುವುದಿಲ್ಲ
ಗೊತ್ತಿರಾಗಾದರೆ ನೀವು ಹ ಇನ್ನೇನು ಗೆಳತಿ
ಹೇಳಬೇಕು ನಿಮ್ಮಮ್ಮ ನಿಮ್ಮ ತಾಯಿಯ ತವರು ಊರಿನ ಹೆಸರೇನು
ಹೊಸಕೋಟೆ
ಹಾ
ಹ
ನಿಮ್ಮ ತಂದೆವ ಯಾರದು
ಕೋಲರ್
ಹ್ಮ್ ಇನ್ನನು ಗಣತಿ ಸಮಾಚಾರ ನಿನ್ನ ಗೆಳತಿಯರು ಎಲ್ಲಾ ಪರೀಕ್ಷಿ ಚೆನ್ನಾಗ ಬರದಾರೆ
ಹಾ ಬರದಿದ್ದಾರೆ
ಹ್ಮ ಹಾ
ಇನ್ನೇನು ಗೆಳತಿ
ಹೇಬೇಕು ಗೆಳತಿ
ಪಿನ್ನು
ಯಾವಾಗಲ್ಲ ಆದ್ರ್ ಬರ್
ರು ಚೆಜ ಸಿತ್ತುಪತಿದ್ದಲ ಅರು ಸ
ಕೇಳತಿ
ಹಾ ಹೇಳು ಗೆಳತಿ
ಯಾವಾಗಲ್ಲ ಆದ್ರೂ ಬರ್ರಿ ನಮ್ಮ ಊರಿಗೆ
ಸರಿ ಬರುತ್ತೇವೆ ನೀವು ಯಾವಾಗ ಆಗ ಫ್ರೀ ಇರುತ್ತೇರಿ ಎಂದು ಹೇಳಿದರೆ ಅವತ್ತು ಬರುತ್ತೇನೆ
ಹಾ ಕರೆ ಮಾಡಿ ತಿಳಿಸುತ್ತೇನೆ ಆಗ ಬನ್ನಿ
ಹಾ ಸರಿಗೆಡತಿ
ಹ್ಮ್ ಏನು ಮಾಡತೀರಾ
ನಾವು ಕೋತಿಗಳು ಕುಡ್ತಿಯನ್ನು ಚೆಲ್ಲಿದವು ಅದನ್ನು ನೀರು ಹಾಕಿ ತೊಳ್ಳುತ್ತಿದ್ದನೆ ನೊಣಗಳು ಬಂದ್ಬಿಟ್ಟಿದ್ದಾವೆ ಹಾಗೆ ಬಿಟ್ಟ ಇ ಬಿಟ್ಟಿದ್ದಾರೆ ನಮ್ಮ ತೋತು
ಹ್ಮ್ ಹ್ಮ್
ಅವ್ನು ಸತ್ತಿಲ್ಲ ಇನ್ನು ಬದುಕಿಯಾವ್ನೆ ಮನನಾಗ ಒಂದಕ್ಕಿರ ಕೆಲ್ಸಕ್ಕೆತ್ಕೊಂಡು
ಯಗ ನೋಡಿ ಹಾಗೆ ಇದ್ದ ದ್ದಾರೆ ಕ್ಲೀನು ಮಾ ಸ್ವಚ್ ಮಾಡಲಿಲ್ಲವೇ
ಸ್ವಚ್ಛ ಮಾಡಲಿಲ್ಲ
ಹ್ಮ್
ಹ ಮಾಡಬೇಕ ಅನ್ಸತ್ದ್ರೆ ತಾನೇ ಮಾಡೋದಕ್ಕೆ ಅವರು ಅವರು ಕ್ರೂರಿ ಆಗಿದ್ದಾರೆ
ಹಾ ಹೌದಾ
ಹಾ
ಹ್ಮ್ ನಿಮ್ಮ ಅಜ್ಜಿ
ನಮ್ಮ ಅಜ್ಜಿ ಕೆರೆಸಕ್ಕೆ ಹೋಗಿ ಬಂದಿದ್ದಾರೆ
ಹ ಹ್ಮ್
ಎಲ್ಲೂ ಹೋಗಿದ್ದ
ಅವರು ಕೇಳಿಸಿಕೊಳ್ಳುವುದಿಲ್ಲವೇ ನೀವು ಆ ರೀತಿ ಮಾತನಾಡದು ತಾರೆ
ಕೇಳಿಸಿಕೊಳ್ಳಲಿ ಬಿಡಿ ಏನು ಮಾಡುತ್ತಾರೆ
ಹಾ ಹ್ಮ ಇಷ್ಟೊತ್ತಿ ತನಕ ಮಾತಾಡಿದ್ದಕ್ಕೆ ಧನ್ಯ ಧನ್ಯವಾದ
ಹಾ ಧನ್ಯವಾದಗಳು ಗೆಳತಿ
ಹ್ಮ್ ಧನ್ಯವಾದ